ಹಲೋ
ಏನ್ ಮಾಡಾಕ ಸೀರೆ
ಏನ ಇಲ್ಲ ನಡೀ ಚಾಕಡಿ ಕುಂತೀ ಬರ್ರಿ
ಯಾರ್ಯಾರು ಹೋಗಿರಿ
ಅ ಬಾ ಎಲ್ಲಿ ನಿಲ ಓಡಲ್ಕ್ ಬರ್ರರಿ
ನಲ್ಲ್ದ ಹಣ್ಣಡಿ ೋಟಲ್ಕ್ ಹೋಗಿದ್ದೇನೆ
ಅ ನೀ ಬರ್ತಾನ ಕುಂದರುತ ಭಾ ಸಕಾಸ
ಇಲ್ಲ ಇಲ್ಲ ನಾ ಇಲ್ಲಿ ದಿಂಡ ಹಾಕ್ಸಕ್ ಬಂದೀನಿ ದಿಂಡ ಹಾಕ್ಸಕ್ ಬಂದೀನಿ
ಹೌದಾ
ಹಾ ನಿಂಡ
ಬ ಕುಂತೀರಿ ನಾವು ನತ ಕಡೆ ಹ ಮಂತ
ಎಲ್ಲಿ
ಬಾಜಾರ್ಕ್ಕೆ ಬರ ಬಾಜಾರ್ಕ್ಕೆ
ಬಜಾರ್ ಹೋಗರೆನೆ
ಹ್ಮ್ ಮತ್ತ್ ತೀರ್ಪಡಿ ಹಬರ ಮಾಯಂಗ ಮಾಡಮ್ರರಿ
ತಿರ್ಕ್ಪಟ್ಟಿ ಅಲ್ಕ್ ಹೋಗಿ ಬರ್ಬಬೇಕ ದಿಂಡ ಹಾಕ್ಸನ್ ಮೇಾಲ ಹೋಗಿ ಬರಾಮ
ಆಯ್ತು ತಗೊಳ್ರಿಅವ್ರ ದಿಂಡ್ ಹೋಗಿ ಬರಾಮ ನಮ್ದ ನೋಡ್ಕೊಂಡ ಬಂದ್ ಬಿಡೋಣ ಹಂಗೆ
ಮಲ್ಕೋಗ
ಹಾ ಫಸ್ಟ್ ತೀರ್ಪತಿ ನೋಡ್ಕಮ್ಮ ಹ ನಿಮ್ಮಲ್ಲಾಂದ್ರೆ ಫಸ್ಟ್ ತೀರ್ಪ ತೀರ್ಪತಿ ನೋಡ್ಕ್ರೆ ಆಕಡಂತ್ರಿ ಆಯತಾ
ಆಯ್ತ ಆಯ್ತ್ತ ಆಯ್ತು ಈ ಚಾ ಕುಡಿಯಕ್ ಹೋಗಿರ ನೀೇನ್ ಕಾಶಿ ಮಾಡೋ ಹ
ಹಾ ಮತ್ತ್ ಅದಿಕ್ಕೆ ಬರ ಅಂದ್ರೆ ನೀವು ದಿಂಡ ಹಾಕ್ಸಕಂದ
ನಿ ಆತ್ ಅದಾಕ ಉದ್ದಿಗ್ ಚೆಕ್ಕಿಿ ಹೊಡ ಅಂದ್ರೆ ಬರ್ತ್ನ ಒಂದ ನಿಮ್ ತ್ತ
ಕೊಡ್ತೇವ್ರೀ.
ಇಲ್ಲ ಎಲ್ಲ ಬರ್ರಿ ಹಂಗೆ ಚಾಯ್ ಅನ್ ಕುಡಲ್ಲ ಹ
ಹ್ಮ್ ಯಾ
ಭಂಗಗೆೇರತ ಮೈಟರಿ ಹ ಕೆಮ್ಮ ಸ ಕೆಮ್ಮ
ಹೌದಾ
ಹ್ಮ್
ಹೇಳ್ರಿ ಮತ್ತ ಏನ್ ಸಮಾಚಾರ ಏನಲ್ಲ ದಂಡಿ ಮಳೆನೇ ಪರವಾಗಿಲ್ಲ ದಿಂಡಾಕ್ಷಂತ ಕುಂತರಿ
್ರ ಬಿಡಿಬೇಕಲ್ಲ
ಹಾ
ಹ್ಮ
ಅ
ಹಾ ದ್ರಾಗ ನಣ್ಣ ಗಳೆ ಅಡ್ಡಡಲ್ಲಿ ಒಂದೊಂದು ಒ ನಾಟ್ಯ ಒಂದ ನಾಟ ಇಲ್ಲ. ಹ್ಮ್ ನಿ ಹಣ ನಾಟೆ ಹಣ ನಾಟ ಟಲ ಅದೇ ನೋಡ್ಬೇಕಕ್ ನಾಳೆ ಹ ಹೊಲ್ಕದು ತಗರಿ ಅಲ್ಲ ಸ್ವಲ್ಪ ಒ ಿಂದ ತೊಗರಿ ಬಿತ್ತವಲ್ಲ ನ ಬಿಡಿಬೇಕು ನಾಳೆಗೆ ಒಂದಿನ
ಹೌದ್ರೀ,
ಹಾ ಒಡದ್ಗಸಂದ ನಾಡೇಶಂದ ಅಟ್ಟೆ ಅಟ್ಟೆ ಅತ್ತೆ ಹೊಲ್ದಾಗ ನಾಡಸ ಬಿಡ ಬ
ಹೌದ, ಯಾರು ಸೂಪರ್ ಎಲ್ಲಾರ ಎಲ್ಲಾರು ಅನ್ ಸಲ ದಿಂಡೆ
ಸರ್ ಯಾರಿಲ್ಲ ರಜಾಕಣ ನಾವಿಲ್ಲ ಸರಿ ಈಗ ಅಕಿಗೆ ಈಗ ಗೇಳ್ತೀವಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ತಾಳ ಗಿಳ ಆಗ್ತಾನೆ ಹ ಈಗೆ ಹಾಕಿದೆ ಅಂದ್ರ ತಾಳತ್ತ ಹಾಕ್ತೇನಾ ಮತ್ತೆ ಅದ ಎರ್ಸಿಂಡಿ ಗಿಡಿಬೇಕಲ್ಲ ಸಿಣಿ ಗಿಡದ ಅಂದ್ರೆ ಹೊಲಕ್ ಬರ್ತದೆ ಹೊಲಕ
ಆಯ್ತಾಯ್ತ್್ರಿ ಏನ್ ತಕ್ಕಡ ಅಷ್ಟದಲ್ಲ
ಹಾ
ಹೊಲಕ್ಕ ಇದು ಕ ಇದಕ್ಕೆ ಹೋತೇನ ಅಂದೆಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಏನ್ ಇವತ್ ಮತ್ತೆ ಮಧ್ಯಾಹ್ನ ಮೇಲೆ ಹೋಗ್ತೇನಿ ಅಂದೆಲ್ಲ ಎಲ್ಲಿದ
ಹ್ಮ್ ಹ್ಮ್ ಮದ್ನ ಒ ಹೋಗ್ ಮಾಡಿದ ರಾತ್ರಿ ಬಂದೆ ಬಿಸಲ ನೋಡ್ರಿ ಎಷ್ಟದ ಸುಮ್ಮನೆ ಹೋಗಿ ಕಸಿ ಏನ್ ಮಾಡ್ಬೇಕಂದ ಬಿಟ್ಟ ಕುಂತ
ಹೌದೌದೌದು
ಹ್ಮ್ ಎಲ್ಲ ಹೋಗಿ ಬಿಸಲ ಎಲ್ಲಾ ್ರಬಿಸಿಲಾದ ಏನ್ ಮಾಡಬೇಕೆನ್ ಒಂದ್ ಗೊತ್ತಾಗವತ್ ಮಳಿನು ಬರ್ವಾಲ್ತ್ ಏನು ಬರ್ವಾಲ್ತ್ ಪೂರಾ ಹ್ಮ್ಮ್ ಹಾ
ಯಾರು ಮಾತಾಡ್ತಾರೆನ್ ಇಲ್ಲಿ
ಹ
ಬುಂತ ಆಮಾರಾ
ಹ್ಮ್ ಹ್ಮ್
ಆಯ್ತ ಆಯ್ತು ಅಂದ್ರ ಸರಿ ಮತ್ತೇನ್ಡದಾದ ಸಮಾಚಾರ ಸ ಹ ಮನೆ ಕೆಲಸ ನಡುವ ಮನ ಕೆಲಸ ಎಲ್ಲ ಎಲ್ಲಿಗ್ ಬಂತ
ಅರ್ಧಕ್ಕೆ ಬಂತ ಯಾಕ್
ಹ ವ ಮನೆ ಕೆಲ್ಸ ಇನ್ನ ಮುಗ್ದಿಲ್ಲ
ಹಾ ಹಾ ಮುಗಿತು ಹಲ
ನಣದಂಗ್ ಚತ್ತನ್ ೇವಲ್ ಬಂದ ನೀ ಕೆಳಗೆ ಅದ
ಹೇಳ್ರೀ ಹಾ ಹ ಬು ಇ ಹೋಗ್ ಮಾಡಿ ಸಂಜೆ ಮಾಡಿ, ಹ್ಮ
ಹ್ಮ್ ಹಾ
ಹೋಗಿಲ್ರಿ,
ಹಗಲ್ಲಾನ
ಹಾ ಮತ್ತೆ ಇದು, ಇಲ್ಲ ದಾಸಪಡದ ಬಿಟ್ಟ ಕೊಂಚ ಅವಾಯ ನೀರೇನಿಲ್ಲ. ಹ್ಮ್ ಅಕ್ಕೆ ಬಟ್ಟ
ಹಾ ಮನ ಅಲ್ಲಿಗೆ ಜ ಜಯಲ್ೇವಲ್ ಬಂದಾನ
ಹಾ ಬಂದವ್ರೀ,
ಹ್ಮ್ ಹ್ಮ್ ಮತ್ತೆ ಹೋಗ್ಬೇಕಾನ. ನಾಳೆಐಸನ್ ಹೋಗ್ಕಣು ಹಂಡರ್ ಕೈಯಗ ಹೌದೌದು ನಮದೇನು ಒಲ್ಲ ಳೆ ಹೊಡಿಯಕ್ ಹೋಗದ
ಆರು
ಗಳೆ ಗಳೆ ಕಳವಡಕ್ಕೆ ಹೋಗ ನಮ್ಮದ, ಆಾ
ನೀವು ಹೋಗ್ಕ್ಂದ್ರ,
ಹಾ ನಾಳೆ ಸಿಳಾವಡೆ ಕಪಕ್ಕೆ ನವುನು ಕೊಗರಿಲ್ಲ ಒಡಕೊಂಡು ಅಕಡೆ ಹಚ್ಚಿ, ಹಂಗಗೆಂಗ ನ ಆಟೆ ಒ ನೋಡಿಕೊಂಡೆ,
ಹೌದ ಹೌದ್ರೀ,
ಅಚ್ಚಾಗ ಒಂದಿಷ್ಟು ಹಂಗ ಬೆಳೆ ಹೊಡ್ದೇವ ಅಂದ್ರೆ.
ಹ ಕಾಯ ಆ ಇಲ್ಲಿ ಎ ಬಂಡಿಯವರುಂತ ತ್ರ
ಮಂಡ್ಯ
ಹಾ
ಎಲ್ಲಿ
ಇಲ್ಲಿ ಮಚಕ ಅವರುಟಾಕ್ಲೆ ಹಾಕ್ಬೇಕಂತ
ಹೌದಾ ಹ್ಮ್ ಹ್ಮ್
ಹಾ ನೀ ಬ ಇ ಅಷ್ಟೇ ಲೈನ್ ಆಗೇರಿ ಅಷ್ಟ ಮಾತಾಡ್ತನಂತ ಸಗಲ್ಲ
ಇಷ್ಟ ಆಗಟ್ಟೆ ಹಂಗೆ ಮಾತಾಡ ಹಳ್
ಆಯ್ತಾಯಯ್ತ ಆತ ಆಯ್ತಾ ಬೋಣ ಹ ನಡ
ಬಂಡಿ ಹಾಕ್ರಿ
ತೀನ ಮಾಪ ಹ್ಮ್ಮ್. ಮ ಬ ಲ್ಲ ಅ ಇ ಕೂಡ ಹಾ ಚಲ್ರೀ ಹ್ಮ್ ಒರ್ ಜಾಗಗ್ಲಾ ಕ ತಪ್ಪ ತಪ್ಪ ತಪ್ಪ
ದಿವ್ಯಾ
ಹ ತು ಹ್ಮ
ಅರಿವಕ ಅವ ನೋಡ್ದಾವ
ಹ್ಮ್ಮ್. ಹ ಅಭಾವ ಅ ಹ್ಮ
ಒಂದ್ ಹಾಕಿದೀರ ನೆ
ಹೆಂಗಿಡೀತಿ ವೀಡಿಯೋೀಡಿಯೀಡಿಯ ಹೌ ಹೌನಡ ಇ ರ
ಹಲೋ
ಹ
ಹಂಡೆ ಹಾಕದು
ಹ್ಮ ಹ ಗೆ
ಹಬತ
ಹ
ಒಂತೇವಾ
ಹ
ಮಂಟೆ ಕದ್ತ್
ಹ್ಮ ಹತ್ರಿ ಹಾ ಆಯ್ತು ಹಾಕಿದ ಆಡು ಹ್ಮ್ ನಾಕ ಹ ಮನೆಗೆ ಎಲ್ಲ ಪೂಜವಿ ಹಾ
ನನಗೆ ಎಲ್ಲಿದ್ದು ಅರಿ ದ್ದ ಅರಿ
ಹ.
ಹಾ ಯಾರ್ ಮನ್ಬಲ್ಲಿಿ ಅಲ್ಲಿದ್ದುವ ಅಲ್ಲಿ ಹೋಗಿರ ಬಸಮತ ಮ.
ಹ್ಮ್. ಹ್ಮ್. ಆಯ್ತಾ್ರಿ ಇವತ್ತು ತೂತಾಗ.
ಇಲ್ಲ ಏನ ಆದ ತಾಳ್ ಕೆತ್ತಕತನಾ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಆಯ್ತ. ಕೆತ್ತಿನಿನ ಬಹ ಬರ.
ಸಗೀ.
ಹ್ಮ್ ಹತ. ಏನಲ್ಲ ಹಾಕಿಲಿ ಹೊಲ್ಕ್ ಹೋಗಿ ಬರದತ್ತ ತೀರ್ಥಪಟ್ಟಿ. ಬೂ್ವಾಾ.
ಹಾ ಹ
ಬಿರ್ಶಣಿ ಗಿಡ್ದು ಹೋಗಬಕಂಡೆ ಹ್ಮ ತಾಳೆ್ಣ ಆಯ್ಕೆಂತಲ್ಲ ಬರತಾನ
ಹೌದ ಹ್ಮ್ ಹಾ ಒಂಟಿಯ ಇಲ್ಲ ಮಗ ಿ
ಹಐಗಾರ ಮನೆ ಬಲ್ಲಿರ
ಹ್ಮ್.
ಆಯ್ತ ಆಯ್ತ ಅಂದ್ರೆ.
ಹ್ಮ್ ಏ ಮಾಡ್ಕ ಹಾ.
ಆಾ.
ಹಾ ರೇ.
ಅಲ್ಲ ದೌಲ್ಸ.
ಹಾ.
ಸರಿತವಪ್ಪಾ. ಕಟ್ ಮಾಡ್ತ್ ನೋಡ ಆಮ್ಯಾಗಷ್ಟತಿ.
ನಿಂದ್ರೆ ಆಯ್ತು ನಂದನ್ ಸಾಕಂಡೆ.
ಇಲ್ಲ ಆಮೆಗಸ್ತ ತ. ಹ್ಮ್ ಆಮ್ಯಾಗಸ್ತಿತ್ತು ಹಾ. ಹತಾ. ಪಪ. ಅಕ್ಕಲ್ಲ.